ಹಲೋ ಮಮ್ಮಿ ಮಾಲ್ದಿ ಉಂಡಾಳ ಅಂತ ನೋಡವ ನೀ ಚಿಂತೆ ಮಾಡಬೇಡ ಅಂತ
ಇದು ಸೌಂಡ್ ಬರಲ್ಲ ಏನ ಅಕ್ಕ ಫೋನ್ ಹಚ್ಚಿರ
ಬರ್ತದ ಯಾಕ್ ಬರಲ್ಲ ಬ ಊಟ ಆಯ್ತಾ ಮಾಲದಿ ಎಲ್ಲಿಂದ ಉಂಡಿ
ಇಲ್ಲಿ ಕೊಟ್ಟಾರ ಮನಿರಾಜು
ನಾವೇ ಕೊಟ್ರನ ಅವ್ರ
ನಾ ಮಂದಿನ ಯಾರ ನದ ಕೊಡ್ತಾರ ಕೊಟ್ಟರ ಇಲ್ಲ ಇಲ್ಲ ಬಂದಿಲ್ಲ
ಹ್ಮ್ ಹ್ಮ್ ಮಾಲ್ದಿ ಮತ್ತ
ಮಾದಲಿ ಪಾನಿ ಕೊಟ್ಟ ಅನ್ನ
ನೀವು ಪಾಣಿ ಕೊಟ್ಟನ ಮಾಡಿರೇನು
ನಾವು ಪಾನಿ ಕೊಡ್ತವಿ ನ್ನ ಅವಾವರ ಪಣ ಕ ತ
ಬೆಂಗ್ಳೂರ್ ಕೊಂತೆ
ವರಂತಾತೆ ನಮಸ್ತೆ
ಅಗ ರೊಟ್ಟಿ ಬಟ್ಟಿ ಮಾಡ್ಬೇಕನಲ್ಲ
ಎಲ್ಲ ಇವ್ರ್ದ ಏನ ಕೊಡ ನಡ ಇಲ್ಲಂತ ಆಕೆ ಹಣ ರಾತ್ರಿ ಹಳಲ್ ಹಾಕಿ ಹೋಗಬೇಕು ಾಕಂತ ನಮ ಹತ್ತಿ ತಂಗಿ ಒೋಗ್ಬಿ ಒಬ್ರ ಕಬಬ ಸಾನಾ ಒಬ್್ರ ಹಣ ಕೊಡ್ಲಕ್ಕ
ಹ ಹ ಕೊಡೋದ್ನು ಇಲ್ಲ ರೊಟ್ಟಿ ಬತ್ತಿ ಮಾಡೋದ್ ಇಲ್ಲ
ಮಾಡದ್ನ ಇಲ್ಲ ಮಾಡಸ್ಕೊಿಲ್ಲ
ನೋಡಿಚಾರ ಹ
ಅದಕ್ಕೆ ಶಾಣ ರತ್ಯ
ನಮ್ಮಗ ಮೂರ್ ಹೆಣ್ಮಕ್ಳಗ್ ಏನ್ ಕುಪ್ಸ ಮಾಡದ ನಡ ಇಲ್ಲಂದ್ ಮನೆ ಕೊಟ್ಟ ಅ ಖರ್ಚತ್ತು ನಮ್ಮ ಇಲ್ಲ ಹ
ಕ ತೆ ಕರ್ ಮನವ ಇಲ್ಲ ಏ ಕೆಡ ಚನಾರ ಅತ್ತಬೇಕ ಈ ಕ ಅಂದ್ಕೊಡ್ತಾರ ಒಂದ ನ್ಸ ಹತ್ತ ಇ ತಂಗಕೊಬೇಕ ಈ ಕಳ್ಕೊಬಸ ಮಾಡ್ತಾರ ಗಲ್ಲ ಇ ಹ್ಮ್ ಅದಕ್ಕೆ ಹೋಗಲತ್ತರ ನಾವ್ ಅಲ್ಲಲತ್ತ ಬೇಕಾದ್ರೆ ರೊಟ್ಟ ಬಟ್ಟ ಕಡಬೇಕು ಇಲ್ಲ ಹೋಗ. ಹೋಗಲ್ಲ ಇರು ಇನ್ನೇ ಮೊೇನು ಹೋಗ್ ಬಂದ.
ನಿಮ್ಮತ್ತೆ ಹೋಗಲ್ಲ.
ಇಲ್ಲ ಇವ್ರು ಯ ನಮ್ ಮನೇನ ಹೋಗ್ ಬಂದಾಳ ಯಾರು ಹೋಗಲ್ಲ ಹ್ಮ್.
ಕ.
ಸರಿಯಾಗಿ ಕೇಳುತ್ತಿಲ್ಲ. ನೀರಾಮ ಏನಂದ್ರ ಬಂದ್ರ ಬಾ ಅಂದೇಳ ನಾನ ಏನ ಬರ ದೇಡ್ಟದ್ ಬರಲ್ಲವ ಆಗ್ತಂತೀನಿ.
ಕೆಲ್ಸಕಂಟ್ರ ಅಂತ. ಬಂಗಲಗೆ ಚಳಾಗಿ ಮ. ಹಾ ಎ್. ಯಾಕೆ ಇ ಯ.
ನನ್ ಗ್ರೂಪ್ನಾಗ ಆಡ್ ಮಾಡಿದಿ.
ಇಲ್ಲವಾ ಗ್ರೂಪ್ನಾಗ ಯಡ್ ಮಾಡಿಲ್ಲ.
ಮತ್ ಮಾಡ ಮಾಡಂತ ಹೇಳ್ತೇ ನಂದ.
ಗ್ರೂಪ್ನಾಗ ಬ್ಯಾಡ ಅಂತಿ ನಂದೆ ಅಲ್ಲಿ ಬಾಳ ಮಂದಿರ್. ನಂಬರ್. ಹಾ ಇಟ್ಟೀನಿ. ಫ್ರಿಜ್ ನಾಗ
ಅದವಾಗ ಆಾಡ್ ಮಾಡಿರ ಬರ್ತದೇನ.
ಇಲ್ಲ ಈಗಿದದು ಇದು ಒಂದ ಅದು ಗ್ರೂಪ್ನಾಗ ಏನ್ ಮೆಸೇಜ್ ಆಗ್ತಾರಕ ನನಗೆ ಆಗ್ತ ಸೀದಾ ನಿಮ್ ನಂಬರ್ ಆ್ಯಡ್ ಆಗಿದ್ದ ಆ. ಅದೇ ಹ್ಮ ಹೇಳ್ತಂತ
ಹ್ಮ್.
ಹ್ಮ್.
ಹ್ಮ್ ಒಂದನ ಕೆಲ್ಸ ನಿಂದ ಇತೆ ಮಾತಾಡ್ಬೇಕು.
ಅಲ್ಲೇ ಇವೆಲ್ಲ ಆಮೇಲೆತಗೆ. ಹ್ಮ್ ಮಾಡಿದ್ರಲ್ಲ. ಹ್ಮ. ಅ್ರೆ ಮಾಡಂದ್ರ ಫೋನ್ ಆ. ಹ ವಯ್ ಕಟ.
್ಮ ಸೋನಿ.
ಸೋನಿ ಬರದನೇ ಮಾಲಂಟಿ ಬಂದಿಲ್ಲಾ ಅಂತ. ಕೇಳಿದಿಲ್ಲ.
ನೋಡ್ಲಕ್ ಹೋಗಿಲ್ಲ.
ನೋಡ್ಲಾಕ್ಕೇರ ಮೋಟಾರಂತ. ಕಿರ್ ನೋಡಿ ಬಂದಾಳೆ ಈಗ ಅಲ್ಲಿ ಹಪಲ್ಲ ನು ಅಲ್ಲಿ ಹ ಇನ್ನ ಓ್ತಾಳಂತ ರಾತ್ರಿ ಏನ್ ಮಾಡ್ತಾನ
ಇವಾಗ ಬೆಳಗನ ಆಡ್ತಾರೆೇ
ಹ್ಮ್ ವಲ್ಲ ಗುರು
ಕಗ್ರಿ ಕುದುರಿ ಹೆಂಗ ಚಂದಿತ ಮಜೆ ತವಾರೆ
ಸಣ್ಣದಿತ್ತು ಚೆನ್ನ ತ ನೋ ಆಸ ಚ ಹ್ಮ ಖ ಏನಂದ್ರೆ ಭಾಗವ ಕ್ಷೇದಗಳಾನ ಆವೃತಿ ಇಲ್ಲೇ ಅದ ಬಂಗಾರದ್ದ್ದ ಆದ್ಮೇಲೆ ಅಚ್ಚ ಯತ
ಕಡೆ ಆಗ್ತದ ನೋಡಂದ ನಾಲ್ಲಿ ನೋಡ್ಲವೆ
ಹ್ಮ್
ಹ್ಮ್ ನ ದೊಡ್ಡ ಕಾಯ ಅಂತಲ್ಲ ಹತ್ರ
ಕುಂದ್ರ
ಹಾ ಹ್ಮ್ ಹ್ಮ್ ಬಲ್ಕ ಅ ಮಾತ್ರ
ಶಾಲ್ಕನ್ನ ಭ ಮಾಡ್ತಾರಂತ
ಇವತ್ ಬಂದ್ ಮಾಮಿ ಕೇಳತ್ಲೇನು
ಮಾಮೆಯ
ಹ್ಮ್ಮ್ ಏ ಅ ಮಕ್ಕಳ ನೀವು ಇ್ದರು
ಬಂದಾಯ ಯೆನ್ ಪ್ರೇಮಕ್
ಹ್ಮ ೇಮಕ್ ಎಲ್ಲ ಏನ ಬಂದಿಲ್ಲ ಅಲ್ಲೇ ಒಬ್ಬಾರ ಅ ಬರ್ತ ಬರ್ತಲ್ಲ
ಕಾಂಗ್ರೆಸ್
ಹ ಕೇರಳ ನ ಒಂದಿನಾನೇ ಮಾಡ್ಬಿಡ್ತಾಳನೆ ಎರಡು ಹ್ಮ ನಂಬಲ್ನ ಕಕಿ ಸಗಮ ಅವನ್ ಮಗಳು ದೊಡ್ಡಕ ಹೇಳಡವ ಇತರಾಯ ಬಸ್ತಾರ
ಎಲ್ಲಿಗ್ ಹೋಗ್ಬೇಕ
ಹಾ ಥಾವ್ರ್ಗೆರೆ ಹ್ಮ್ ಹ್ಮ್ ತ್ತ ಏನ್ ಮಾಡ
್ರೆಸ್ಾಗ ನಾಳೆಾಗ ಬರ
ಇಲ್ಲ ನಿಮ್ಮ ಮಾವನವಲ್ಲಂತ ನಾನೇ ಒಬ್ಬಕ್ು ಹೋಗಬೇಕ ನನಗ್ ಹೇಳಿದ ಬಿಟ್ಟಿಲ್ಲ ಅವನಿಗೆ ಹೇಳಿಯರ ಅವರು ಇಲ್ಲ
ನಾನೇ ಅಲ್ಲ ಅಂತ ನಂದ್ರ
ಹ ಹ್ಮ ಮಂದಿ ಯಾರಿಗ ಓದಿರ್ತಾರ ಅಲ್ಲೇ ನನಗ್ ಓದಿರ್ತಾರ ನನಗ ಓದಿರ್ತಾರ
ಯಾರಚರ್ ಫೋನ್
ಹ ಲಕ್ಷ್ಮ ಮೇಡ ಇಲ್ಲ
ಹ್ಮ
ಎಕಡೆ ರೂಮ್ ನ ಹೋಗಲ್ಲ ಇಡೆಕ ಸರಿ
ಇಲ್ಲವಾ ಕಡೆ ಹೋಗಲ್ಲ ಹೌದಂದ್ರೆ ಅಷ್ಟೇ ಹೊತನಿಲ್ಲಂದ್ರ ಹಲ ಇ ಹಾ ಮಹಿಲನಲ್ಲ ಮಂಜು ಮಾಮಾ ಹಚ್ಚಿದ್ದ
ಯವಾಗ
ಅವರಿಗಾಗಿ ಇದ ನೀನು ಅಂತ
ಹ್ಮ್
ಇಲ್ಲಪ್ಪ ನವಾಗಿಲ್ಲಾರಿ ಇಷ್ಟೇ ಹೋಗೋದು ಅಂದೆ ಆ ಮತ್ತೆ ಎಲ್ಲಾರೂ ಹೋಗ್ಯಾರ ನೀನು ಹೋಗಿದಂತ ಮಾಡಿನಿ ಅಂತಂದ ಎಲ್ಲಾನೂ ಹೋಗಿಲ್ಲ ಅಂದ್ರ ಸುಳ್ಳ ಹೇಳ್ ತ ಕರೆನು ಹೋಗಿಲ್ಲ ಅಂತಂದೆ
ಹ್ಮ್ ಏ ಹ್ಮ ಚಿಂಟ್ಯಾ ಮದ್ ನಿದ್ದೆ ಮಾಡಿ ಎದ್ದಾನಾ ಈಗ ತಯಾರ್
ಈಗ ತಯಾರ ಆತಾನಾ?
ತಯಾರ ಆಗ್ಯಾನ್ ಈಗ ಸೌಂಡ್ ಕೇಳಾತವ ಈಗ್ ಮ್ಯಾಲ ಬಂದಿ ಇಲ್ಲೆಬಲ್
ದೇವ್ರಕ್ಕ ಒಂದ್ ಸಲಾರ್ದಾಗೆ ಅಂತ ದೇವ್ರ ಬರ ಹಂಗ ಮಾಡ್ತಾನ ಇವತ್ ಹೆಂಗ ಮಾಡ್ತ
ಹ ಅವ ದೇವ್ರರಿಗೆ ಹೋಗೋ ಟೈಮಿಗೆ ಅವ್ರ ಅವ್ವಾ ಎಷ್ಟ ಕರ್ದರು ಹೋಗಿಲ್ಲವ.
ಹ್ಮ್
ಹ್ಮ್
ಹ್ಮ್
ಹ್ಮ್ ಈಗ ನೋಡ್ಲಕ್ ಹೊತಾರೋ ಏನ್ ಮಾಡ್ತಾರವ್ವಾ ಅವರ.
ಅಣ್ಣ ಹೋಗ್ಯಾನ್ ಏನಿಲ್ಲ.
ಹ್ಮ್ ಹೋಗ್ಯಾನ್. ಹಾ
ಮತ್ತ ತಾಯಿ ಮಗಾ ಓದ್ತಾರ ಬೆಳಗಾನಾ.
ಅದೇ ಅಕಿರ ತಯಾರಾಗಿದಳು. ಇಣ ಈಗ ದೇವರಾಯನ ಏನೋ ಊರ್ ಒಳಗ ಹೋಗ್ಬಿರ್ತಾವ ಅಂತ. ಇಲ್ಲೇ ಕುಡಿತಾನ ಈಗ್ ಒಂದ ತಾಸ ಆಯ್ತ್ ತಳಗ ಮುಕೊಂಡ ಮ್ಯಾಲ ಹೋಗಂ ಕರ್ಕ ಬಂದೇ ಇವನಿಗ ಕಳಗ ಕೂತವ್ನೆ. ಅಫ್ಜಲ್ಪುರ್ದಕ ಹೋಗನಾನ ಅಲ್ಲ ನಿನ್ಶನ್ ಮ ನಿಲ್ಲ ಅಲ್ಲ ಹದ ಎಾರ್ ದನ್ಕೊ್ ಬರ್ತಾರ
ಹ್ಮ್ ಹ್ಮ್
ಚಾಲಿ ಕೇಳಿಲ್ಲ ಶಾಲಿ ಹೇಳಪ್ಪ
ನೋಡ್ಬೇಕಿನ ಹ ನ ದೇವ್ರ ಮ ಹೆಂಗಗೆ ಹೆಂಗ ಆತದ
ಹೌ ಇ ಲ್ಲ ಹ್ಮ್
ನಾಬೇಕ
ಎ ಇಲ್ಲ
ಮಾತಾಡತಾರೆ ಮಮ್ಮಿ
ಮಮ್ಮಿ ಸುಮ್ ಫೋನ್ ಇಟ್ಕೊಂಡಳ ಅದು ಫೋನ್ ಅತ್ತ ಇಲ್ಲ ಅನಿಸತದ ನನಗರ ಫೋನ್ ಅತ್ತಿಲ್ಲ ಅನ್ನೋದು ನೋಡ ಹಲೋ
ಹ್ಮ್ ಎಸ್
ಆಯ್ತಾಯ್ತು ಮತ್ತ ಅಷ್ಟತೀಿನಂತ ಬರ್ ಅೇ ಸಿದ್ದಂಗೆ ಇದವ ನೀ ಒಂದ ಕಡೆ ಅವ ಬರ್ಲಲ್ಲ ಎಲ್ಲ ಬರ್ ನಾವಾಗ ಹೋದ್ರೆ ಓದ್ತಿದೆ ಅದಕ್ಕೆ ಹ
ಆಯ್ತಾಯ್ತ ಅವರಿರಿ
ನೀ ಅ ಹೊತ್ತ ಹಲೋ ಹಾ ಹ ಹ್ಮ ಎತ್ತಲವ ಕೊ